ಒನಚ್ಚರ ಬಾಲಟ್
ಎ
ಅಂತಪರ್ಯ ಬಗ್ಗ
ಥ್ರೀ ಸೆವೆನ್ಫೈವ್ ಮಾಡ್ಸ್ಬೇಕಿತ್ತುದ ಹೆಗ್ ಮಾಡ್ಬೇಕಂತ ಕೆಚ್ದೆ
ಏನ ಮಾಡಸವನಾ
ಅದು ಮಾಡಿಸಿನಿ ಒಂದ್ಸಲ ರಿಸಕ್ಟ್ ಆಯ್ಯದ
ಹೌದೌದೌದು
ಹ ವಂಶೋಳಿ ರಿಜೆಕ್ಟ್ ಆಯದ್ರ ಅ ಮತ್ತೆ ಮ ಫಸ್ಟ್ ಲೈನ್ ಮಾಡ್ಸ್ಬೇಕಂತ ಅದಕ್ಕೆ ಬ್ರೋಕರಿ ಹೇಳಬೇಕಂತ ಮಾಡಿದ್ದೆ
ಹ್ಮ್ ಸರ್ ಮೂರ್ ಸ್ವರ್ಪ ತೋತಾರ ಬ್ರೋಕರಿ ಅಂದ್ರ
ಅದಕ್ಕೆ ನಿಮ್ ಗೊತ್ತಿರದ ನೀವ್ ಮಾಡ್ಸಿರ ಸುಮ್ನೆ ಕಡೆ ಅಂತ ನಿಮ್ಗೆ ಹಚ್ಚಿದಪ್ಪ ಅವನ
ಡಾಕ್ಯುಮೆಂಟ್ಸ್ ಏನ ಕೊಟ್ರಿ
ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಮಾಡಿ ತೇರ್ ಮಾಡಿಟ್ಟೇನ್ರೀ ಅದ ವಂಶಾವಳಿ ತಸೀಲ್ಕ್ ಹೋಗಿ ಅಲಿಕೇಶನ್ ಹಾಕ್ಬೇಕಂತಾರ
ಮತ್ತ ಒಂದ್ಸಾಲ ತಗಸ್ಲ ವಂಶವಳ್ಳಿ
ಎಷ್ಟ ಸ್ವಲ್ಪೂ ಏಜ ಪರಕ್ ಅವ
ಹೌದೌದೌದು
ಅದಕ್ಕೆ
ಮತ್ತದ್ರೆ ರಿಜೆಕ್ಟ್ ಯ್ತ ಬಾಳ ಇರೋಣ ಅದ
ಎದ್ರೆ ಪರಕ್ಕವಾ
ಅದೇ ವಂಶ ಒಳ್ಳದಾಗ ಜಾಸ್ತಿ ಆಯಕ್ಯಾರ
ಹ ಮೊದಲ ನಾ ಮೊದ್ಲು ಮಾಡಿಸಿದ್ದ ಇದಿಲ್ಲ
ಎತ್ತರೆ ಅದು ಇದು ಕಳದು ಬಿಟ್ಟದ ಅದು ಅದಕ್ಕೆ ಹೊಸದ್ ಮಾಡ್ಸಬೇಕು
ಎಂತು ರಾಮಾಯಣ ಓದಿದೆ
ಮತ್ತ ಒಂದು ವರ್ಷ ಬಾರ್ಬೇಕಿನಿ ವಂಶಳಿಗೆ
ಹಾ
ಇವಪ್ಪ ಬಾಳೆರನ ಅರ ಅಂದ್ರೆ
ಒನ್ ಟು ಟೆಂತ್ ಮತ್ತ ಬರ್ಸ್ಕೊಂಡು ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಕಸ್ ಇಕಮ
ಹಾ
ವಂಶವಳ್ಳಿ
ವಂಶೋಳಿನ ಹೋಗದೀ ಈಗ ಎಲ್ಲ ಬಾಳ ಇರಾನ್ ಆ ಕಡೆ ತ್ರೀ ಸೆವೆಟ ಒನ್ ಬೇಸ್ಕಾಯಿ ಅದ
ಮಾಡ್ಸರಿ ಒಳ್ಳೇದಂದ ಯಾಕಂದ್ರೆ ಕರ್ನಾಟಕದವ್ರಿಗೆ ಆಪರ್ಚುನಿಟಿ ಕೊಟ್ರವರು
ಕೊಟ್ಟಾರ ಮತ್ತೆ ಏನ್ ಮಾಡ್ತಾರೆ ಇನ್
ನೀವ ಯೂಸ್ ಮಾಡ್ಕ ಹೋಗ ನೋಡ್ರಿ ಆಟೆ
ತಿಗಾಡದಾಗ ಬೇಸರ್ಗಂಟದೆ
ಹ ಅದೇ ಮುನ್ನೂರ ಇಪ್ಪತ್ತೊಂದ ಅಂದ್ರ ಮುನ್ನೂರ ಎಪ್ಪತ್ತೊಂದ ಜನ ಹೋದ್ರನು ಅದೇಏನ ಅಂತಾರಲ
ಹಂಗಗೆಗಿ ಹಂಗಗೆಗ್ಯಾದಿ
ಹಾ ಹ್ಮ
ಅದಕ್ಕೆ ಈಗ ನೋಡಕ್ ಕುೂಂಚೆರಿ ಮತ್ ನಿಮ್ಗೆ ಈಗ ನೀವು ಮಾಡ್ತಿರಲ್ ಆ ಒಂದು ಹದ್ನೈದು ದಿನ ಐತ್ರಿ
ಹೌದೌದು ಜೈದಿನ ಮಾಡ್ಸ್ಬೇಕು ರಿಸಲ್ಟ್ ಆದ್ಮೇಲೆ ಏನೇನ್ ತಪ್ಪ ಅಯ್ಯ ಏನೇನ ಇಲ್ಲ ಅಂತ ಏ್ ನಮ್ದ ಏನಲ್ರರಿ ಬಂತರಿ ನಮ್ದ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದು ನಮಗು ಒಂರ
ಹ್ಮ ಹಾ ಜಲ್ದನ
ಹ್ಮ್ ಬಂತು ಒಂದ್ ಹದ್ನೈದು ದಿನ ಇಪ್ಪತ್ತು ದಿನಕ್ಕೆ ಆನ್ಲೈನ್ ಪ್ರಿಂಟ್ ತಗೊಂಡ ಹೋಗ
ಪಾಡ ಪಾಡ ಪಡ ಅಂದ್ರೆ ನಿಮ್ದ ಅಂದ್ರೆ ತ್ರೀ ಸೆವೆಂಟಿ ಒನ್ ಬಂದದ ನಿಮ್ದ
ಹಾ ಬಂದದ
ನಂಬುದ ನೋಡ ನಮ್ದ ಎಲ್ಲ ಹೈರಾಣ
ಮತ್ತ ಏನಿಲ್ಲ ಇವಾಗ ಈಗ ಖಾಲಿದ್ರಿ ಅಂದ್ರ ಮಾಡಸ್ರಿ ಮತ್ ಮುಂದಕ ಅಂದ್ರ ಆಗಲ್ ನೋಡ್ರಿ ಹೈರಾಣ ಬುಳುತದ
ಹೀಗೆಲ್ಲಾ ಖಾಲಿ ಇವ್ರಿ ಎಲ್ಲ ಅದಕ್ಕೆ ತಿರ್ಗಾಡಬೇಕ ತ್ರಿ ಸೆವೆಂಟಿ ಒನ್
ತಿರ್ಗಾಡಬೇಕ ತಿರುಗಾಡಿದ ಮೇಲೆ ಮತ್ತ ಏನರ ಆತದ ಸುಮ್ನ ಮನ್ಯಾಗ ಕುಂತರ ಯಾವ್ದ್ ಆಗಲ್ಲ ಕೆಲ್ಸ
ಹ ಹ ಆಗಲ್ಲ
ಹ್ಮ್
ಮತ್ತೆ ನೀವು ಈಗ ಸುಮ್ಮ ಅಂದ್ರ ಒಂದ್ ವಾರ ಬೇಕ್ರಿ ಅದಕ್
ಹಾ ಬೇಕ್ರಿ ಆರಾಮ್ ಒಂದ್ ವಾರ ಮ್ಯಾಲೇ ಬೇಕು ಜಲ್ದಿ ಮಾಡ ಅಂದ್ರ ಒಂದ ಸಾವಿರ ರೂಪಾಯ ಕೂಡಬೇಕ ಅವರಿಗ ಮಾಡಿ ಕೊಡ್ತಾರ ಜಲ್ದಿ
ಸಾವಿರೂಪಾಯ ಆಯ್ತ್ರಿ ನಾ ನಮ್ದು ಒಬ್ಬರ್ದ ಆದ್ರಿ ಮತ್ ನಿಮ್ಗ್ ಯಾರಗನ್ ಕೂನ್ ಯಾರ ಏನ್ರೀ ಅಲ್ಲಿ
ಕೋನಾರಿ ಅಲ್ಲಿ ಹೋಗಿ ಫೋನ್ ಹಚ್ಚಿ ಹೇಳ್ರಿ ನಾ ಹೇಳ್ತಿನಿ ಆ ಸುದ್ದಿಂತ ಹಿಂಗ
ಎಲ್ಲಿಗ ಹೋಗಿ ಹಚ್ಚ ಬೇಕರಿ
ತಸಿಲಕ ಹೋಗಿ
ತಸಿಲಕ ಹೋಗಿ
ಆ ಮ್ಮ ಮಂಚಾವಳಿ ಮಾಡಸರಿ ಮೊದ್ಲದು ಮಾಡಸಿ ಇದ ಮಾಡ್ರಿ ವಂಶಾವಳಿ ಫಸ್ಟ್ ಪ್ರಯಾರಿಟಿ ಯಾರದ ಕೊಟ್ರಿ
ನಮ್ಮ ಬಾಬಾರದ ಅದ
ಹ್ಮ್ ಹ್ಮ್
ಈಗ ನಿಮ್ದ ಈಗ ಎಷ್ಟು ದಿನದ ಬರುತ್ತ ತ್ರೀ ಸೆವೆಂಟಿ ಒನ್ ನಲ್ವತ್ ತೊಂಬ ದಿನೇನ್ ಬೇಕ ಅಂತ ಹೇಳಿದ ದ್ರ ಅವರು
ಹೌದೌದು ನಿಮ್ಗ ಯಾವಾಗ ಗೋತ್ತಾಗದ ರಿಜೆಕ್ಟ್ ಆಗ್ಯದ ಅಂತ
ಮೊನ್ನೆ ಹದ್ನೈದ ದಿನ ಹಿಂದ್ ಹೇಳಾರ್ರಿ ಮೊದಲ ಹೇಳಿದ್ರ ಅಂದ್ರ ಇಟ್ಟತಿಗ ಹದನೈದ ದಿನ ಆಗ ಮಾಡಸಿ ತ್ರಿ ಸೆವಂಟಿ ಒನ್ ಅವ ರಿಜೆಕ್ಟ್ ಆದ್ಮೇಲೆ ಕೇಳ್ಯಾರ ಬಾಳ ಹೈರಾಣ ಬಿದ್ದದ
ಗದ್ದಲ್ಲ ಇರ್ತಿದ್ರೀ ಮೋರ್ಂದಾಗ
ಹ್ಮ್ ಅದ್ರಾಗ ಮೂರಂ ಒಂದ ನಮ್ಮ ಊರಾಗ ಒಂದ ಜಗಳ ಆಯ್ತು ಅದಕ್ ಆ ಕಡೆ ಅದ ಟೆನ್ಷನ್ ಅಂದಾಗ ಅದ ಒಂದು ತೆಲಿ ಕೆಡಸಲಿಲ್ಲ
ಹೌದೌದು
ಮೊದ್ಲೆ ಹೇಳಿದ್ರ ಇಷ್ಟ ಎಲ್ಲಾ ಟೆನ್ಷನ್ ಇರ್ತಲ ನಮಸ
ಮಾಡ್ರಿ ಮಾಡ್ರಿ ಮಾಡಲ್ಲಿಕನ ಸ್ವಲ್ ಮ್ಯಾಲ ಅಧಿಕಾರಿ ಹೇಳಬೇಕ ಅವನಿಗನ ಹಚ್ಚಿ ಹೇಳಂಬ್ರಿ ಹೆಂಗ್ ಅಂತ
ಹಾ ಕ್ಯೂರ್ ಏನ್ರೀ ಅವ್ರರು ಇವರದ್ ಬೇಕಂತಲ್ರರಿ ಗಿರ್ಧಾವರಿ ಸೈ ಮತ್ತೆ
ಅವು ಮೊದ್ಲೇ ಮಾಡಿಸಿರಬೇಕ ಅವು ಮಾಡಿಸಿಲ್ಲನ ನೀವು
ಮಾಡ್ಸಿಲರಿ ನಮಗ ಗೊತ್ತಿರಲಿಲ್ಲರೀ ಈಗ್ ಗೊತ್ತಾಗದರೀ
ಅದ ಗಿರ್ದವ್ರ ತಲಾಟಿ ಸೈ ಎಲ್ಲ ಇರ್ಬೇಕವು ಬರೆಸಂ ಬಂದಿರ್ಬೇಕು
ನಮ್ಗೂ ಈಗ ಗೊತ್ತಾಗೆದರಿ ಈಗ ಈಗ ಮಾಡಸ್ಲಕ್ ಹೋದ್ರ ನಡಲ್ಲ ಈಗ
ಯಾಕಂದ್ರೆ ನಮ್ಮ್ ಊಟ್ದಲ್ಲ ಅಂತ ಅವ್ರಿಗೆ ಗೊತ್ತಾಗಕ್ಲ್
ಯಾರಿಗ ಗಿರದ್ದವರರಿಗರಿ
ಇಲ್ಲ ತಲಾಟಿಗ ಅವರಿಗ
ಏ ತಲಾಟಿ ಏನ್ರಿ ಲೆಕ್ಕಕಿಲ್ಲ ಆದಂಗಾನ ನಮ್ಮೂರ್ ತಲಾಟಿ
ನ್ ಕೊಡ್ಬೇಕು ಒಂದೊಂದ್ ಸಲ ಕೇಳ್ತಾರ
ಏನ್ ಹೇಳತ್ರಿ ನಮ್ಗೆಲ್ಲ ಹೊಲ ಹಾಕಿದ ರೊಕ್ಕೆಲ್ಲ ಅವನ ಕೈಯಾಗ ಅವ ಸುಮ್ಮ ಅದ್ರ ಸಲಯಕ್ ಏನ್ ತೆಲಿ ಕೆಡಿಸ್ಕೊಂಡಿಲ್ರಿ
ಹ್ಮ್ ಏನಂದಾರ
ಏನಿಲ್ರರಿ ಭಯ ಅದೇ ಅವ್ರರು ಇವ್ರ ಹೇಳ್ತನ ರೀ ಅಂಜಿಕಿ ಅವು ಇವ್ರದೆನ್ ನೋಡಿ ಸರಿನಾ ಬರೇಯಲದು ಹೊಲ್ದ್ ರೊಕ್ಕಾಕಲ್ಲ ಹಂಗೆ ಹಿಂಗೇ ಅದ್ರ್ಯಾಡ್ರ ಇಂತ ಪ್ರಾಬ್ಲಮ್ ಅದ ರೀ ನಮ್. ಭಾರತ್ ದೇಶದಗೆ ಬಂದತ.
ಆಮೇಲೆ ಸ್ಕೀಮ್ಗುಳು ಅಂಗೇ ಕೆಲವಬರು ಚಂದ್ ಇರ್ತಾರ ಅಧಿಕಾರಿ ಕೆಲೊಬ್ರು ಚಂದ್ ಇರಲ್ಲ. ಹ್ಮ್ ವಿದ್ಯಾರ್ಥಿಗಳು ರೊಚ್ಚಿಗ್ ಏಳ್ಬಕ್ ನೋಡು.
ಏನ್ ಹೇಳ್ತರಿ ನಮ್ ಸೈಡ್ ವಿದ್ಯಾರ್ಥಿಗಳು ಏನ್ ಬಾಯ್ ಬಿಡ್ಲಾರದಂಗ್ ಆವ. ಹೊಸ್ಟ್ಲಾಗುನು ಮೊನ್ನೆ ಹೊಸ್ಟ್ಲನು ಊಟ ಊಟದಾಗರಿ ಒಂಟ್ ಬಂದಿದ್ರಿ ಇದೇ ರೀ ನಮ್ ಕನಕ್. ಕುಳುರ ದಾರಿಗೆ ಅದರ್ ಲಾಸ್ಟ.
ಹೌದೌದು.
ಅಲ್ಲಿ ಯಾವ್ ಬಂದವು ಏನ್ ಪ್ರತಿಭಟನೆ ಮಾಡೋದಕ್ಕೆ ಜೀವ ಬೆದರಿಕೇ ಏನಾ ಹಾಕ್ಯಾರಂತ.
ಹ್ಮ್ ಹ್ಮ್.
ಅದೇ ಎಮ್ ಎಲ್ ಎ ಅದು ಅವರು ಇವ್ರು ಅದ್ರ ಸಾಲಾಗಿ ಹುಡುಗರು ಏನ್ ಮುಂದೆ ಬರ್ಲ.
ಮ ಹಂಗಂದ್ರ ಮತ್ತ್ ಪೂರ ಪ್ರತಿಭಟನೆ ಮಾಡ್ಬಾಕು.
ಹೇ ಮಾಡ್ ಮಾಡ್ಬಾಕ್ರಿ ಮತ್ ತಂದೆ ತಾಯಿಗೇ ಹೋಗಿ ಹೇಳಿರ್ತಾರೀ ಊರ್ ಹಿರಿಯಾರಿಗ್ ಹೇಳಿ ಕಳ್ಸಿರ್. ತರ ತಂದಿ ತಾಯಿಗ್ ಹೇಳಿರ್ತಾರ ಅವ್ರ್ ತಂದ್ ಮಾಡ ಅದ್ರು ಸಾಳ್ವಗ್ ಗಪ್ ಕೂಡ್ತಾರ.
ಗಪ್ ಕೊಡ್ತಾವವು. ಈನಮ್ಮನ ಆಯ್ತ ಅಂದ್ರ ಏನ್ ಮಾಡಾಕ್ ಆಗಲ್ರಿ ಎಲ್ಲಾ ಹಿಂದೆ ಹೋಗ್ಬಿಡ್ತಾರಾ. ಹಿಂದುಕೋಬುಡ್ತಾರಾ.
ಖರ ಬಾಳ್ ಅದಿಕ್ಕೆ ಬಾಳ್ ದ್ರಿ.
ರೊಚ್ಚಿಗೆದ್ರೆ ಏನಾರ ಆಗ್ತದ ಇಲಂದ್ರೆ ಏನ್ ಆಗಕ್ಕಾಗಲ್ಲ.
ಏ ರೊಚ್ಚಿಗೆ ಹೇಳಲ್ರಿ ಇವ್ರೆಲ್ಲ.
ಏನ್ ಹೈ ಒಬ್ಬ ಒಂದ್ ಒಳ್ಳೆ ಲೀಡರ್ ಬೇಕು ಯುವ್ ಯುವುಕರಿಗೆ ಸ್ಫೂರ್ತಿ ನಿಡಂಗ.
. ಇಲ್ ನಮ್ ಸೈಡ್ ಯಾರ್ ಇಲ್ರಿ ಇವ್ ಯುವುಕ್ರಿಗ್ ಸ್ಫೂರ್ತಿ ನಿದಂತಾವ್ ಇವು ಯಾರ್ ಇಲ್ರಿ ಎಂ ಎಲ್ ಎ ಗುಳು.
ಎಂ ಎಲ್ ಎ ಯಾಕೊ ಹ್ಮ್ಮ್ ಅಬಕು ಎಂ ಎಲ್ ಎ ಇರ್ಬಾಕೂ ಯಾರನಾ ನಾವ್ ಉಟ್ಸ್ಬಕ್ ಅವ್ರಿಗೆ ಅಗ್ರ ಅಂತ.
ಬರೇ ಬರೆ ಬರೇ ರೊಕ್ಕತಿನ್ನ ಎಂ ಎಲ್ ಎ ಗುಳವ್ರು.
ಮತ್ತೆ ಅದೇ ಮತ್ತೆ ಯಾರೇ ಆಗ್ಲಿ.
ಅಂತರ್ ಇಡ್ಕೊಂಡ್ ಏನ್ ಮಾಡ್ತೀರಿ ರೊಕ್ಕತಿನರ್ ಇದ್ರ.
ಜೀವ್ನ ಮತ್ತೆ.
ಇಲ್ಲಿ ಮಾಡತಂತಾರ ಕೆಲ್ಸ ಎಲ್ಲು ಹೇಳಾಕತ್ತಿಲ್ ತಾ.
ಹೆಂಗ್ ಇರ್ಬೇಕಂದ್ರೆ ಜನರಗೋಸ್ಕರ ಇರ್ಬಾಕ್ ಎಂ ಎಲ್ ಎ ಏನ್ ಮಾಡೂಸ್ಬಕು ಏನ್ ಮಾಡ್ಸ್ಬಾರ್ದು. .
ಏ ಅಂತ ಎಂ ಎಲ್ ಎ ಎಲ್ ನಮ್.
ನಾವ್ ಯಾರಿಗೆ ನಿಂದ್ರುಸ್ಬಕು ಒಂದ್ ಒಳ್ಳೆ ಲೀಡ್ರಿಗೆ.
ಯಾರ್ ಎಲ್ಲ ನಿಂದ್ರಿಸ್ ಮುಂದ್ ಹಂಗೆ ಹತಾರೀ ಅವ್ರನ.
ಏನಂತ.
ಮುಂದೊಂದಿನ ನಮ್ಗು ಚಾಕಾಗಿ ನಿಂತ್ ಬುಡ್ತರಿ ಅವ್ರು.
ಹ್ಮ್ ಹೇಳಕ್ ಆಗಲ್ ಮತೆ ರಾಜ್ಕೀಯ ಪಕ್ಷಕ್ ಹೋದ್ರಂದ್ ಮೇಲೆ ಅದೇ ರೀತಿ ಕಾಣ್ಬೋದು.
ಹಾ ಇಲ್ಲಿ ನಂಬಲ್ಲಿ ಹೂ ನಂಬಲ್ಲಿ ಹೂ ತರ ಇದ್ದು ಮುಂದೋಗ್ ಚಾಕಾದ್ರೆ ಹೆಂಗ್ ಮಾಡ್ತಿ.
ಹಾ ಏನ್ ಮಾಡಕ್ ಆಗಲ್ಲ.
ಅದಕ್ಕೆ ರೀ ಇಗ್ ನೋಡಬಕ್ ನಾನು ಒಂದ್ ಒಳ್ಳೆ ಎಂ ಎಲ್ ಎ ನಿಂದ್ರುಸ್ಬಕು. ನಮ್ ಗುರುಪಾಟ್ಲಿ ಈಗೆಲ್ಲ ಒಳ್ಳೆತನ ಮಾಡಕುಂತನ್ರೀ ಅಲ್ಲೆ ಲೇ ಲಿ.
ಅಲ್ಲೆಲ್ಲಿ ಮಾಡ್ಬಕು ಎಲ್ಲ ತುಲಿ ಮಾಡ್ಬಕೂ ಹಂಗಾದ್ರ ಹೆಸ್ರ್ಯೇರ್ತದೆ.
ಎಲ್ಲ ತೋಲನು ನೋಡದ್ರಿ ಈಗ ಅವರ್ದುನು. ಬೇಡಿಕೆ ಬಾಳಾದ್ರಿ ಅವ್ರಿಗೆ ಮಾಡೂಸ್ಬಕ್ರೀ ಈಗ.
ಮಾಡಿಸ್ರಿ ಒಳ್ಳೇದತ್ ನೋಡ್ರಿ.
ಅಂದ್ರು ರೀ ಈಗ ನಮ್ದ ಹುಡುಗುರ್ದು ಕಾಲೇಜ್ದಾಗ ಯುವ್. ಶಿಕ್ಷಣನ್ ಕೊರೆತನ ಎಲ್ರು ಪೂನ್ ದಿಂದ ಅದ್ ಇದು ಬಾಳ ಹಿಂದ್ ಬಿದ್ದು ಎಲ್ಲ. ಪೀಳಿಗೆ ಅವಳ ಕೆಟ್ಟ
ಹ ಹೊಟ್ಟೆ ಸಾಲ ಗಾರಿಗಳು ಚಿಕ್ಕಡಬೇಕು
ಹಾ ರೀ ಪೋನ್ಗಿನ್ ಏನ್ ಬಿಡಂಗಲ್ರಿ ಅಂತಲ್ಲ ಆದ್ರೆ ಬೆಳಿತಾರ ಹುಡುಗ್ರ
ಈ ಕಡೆ ಉದ್ಯೋಗ ಸೃಷ್ಟಿ ಮಾಡಬೇಕು ಈ ಕಡೆ ಉತ್ತರ ಕರ್ನಾಟದ ಕಡೆಗೆ
ಉತ್ತರ ಕರ್ನಾಟಕ ಕಡೆ ಈ ಕಡೆ ಎಲ್ಲ ಉದ್ಯೋಗ
ಯಾರಮ್ಮ ಡೆವಲಪ್ಮೆಂಟ್ ಮಾಡ್ಬೇಕು ಬೇಕಾದ್ರೆ ಅಲ್ಲೇ ದಕ್ಷಿಣ ಕರ್ನಾಡದಾಗ ಮಾಡ್ತಂದ್ರೆ ಆಗಲ್ಲಲ್ಲ
ಹ ದಿಣ ಒಟ ಆ ಕಡೆ ಅದ್ರೀ ದಕ್ಷಿಣ ಕರ್ನಾಟಕಡಿಗೆ ಎಲ್ಲದ ಅದ್ರಿ ಇಲ್ಲಿ ಈ ಕಡೆ ಹೈದ್ರಾಬಾದ್ ನಿಜಾಮ್ ನಮ್ಗೆ ಗಾಿ ಐವತ್ತು ವರ್ಷ ಹಿಂದ ಉಳ್ಿಸಿಿ ಹೋಗ್ಬಿಟ್ಟಾನಲ್ಲಾ
ಹಾ ಅದಕ್ಕೆ ಹಿಂಗ ಗಯ ನೋಡ ಅದಕ್ಕೆ ಹೆ ಹೇಳಿದ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತಾರ
ಇದಕ್ಕೆ ಅಂತರ ಐದ್ವರ್ ಐ ಐವತ್ತ ವರ್ಷ ನಮ್ಗೆ ಆಡ್ಲಲ್ಲ ಅಂದ್ರೆ ನಾವ್ ಚೊಲೋ ಇರ್ತವಿ
ಹಾ ಮಾಡಡಕ್ಕಾಗಲ್ಲಾ ಬಂದು ತನ ಮಾಡಾರ ಆರಾಮ್ ನೆಮದೇ ಎಕಡೆ ನೆಮದಿ ಆದದಪ್ಪ ಜೀವನ ಬೆಂಗ್ಳೂರ್ ಕವನ ಅ ಕಡೆಗೆ ತಡ್ಕೊ ಚನ್ನಕ್ಕ ಮಾಡ ಆದ್ರಾಗ ಚಾರ್ ಚಂದರಲ್ಲ ಕಡೆ ಈ ಕಡೆ ಅಂದ್ರೆ ಫ್ಯಾಕ್ಟ್ರಿ ಎಲ್ಲ ಏನಿಲ್ಲ ಬೆಂಗ್ಳೂರ್ ಸೈಡ್ ಹಾ ಬಾಳ ಕಡೆ
ಈ ಕಡೆ ಅಂದ್ರೆ ಈ ಕಡೆ ನೇಚರ್ ಚಲೋ ಅದ್ರೀ ನಮ್ ಕಡೆ ಗಾಳಿ ಭಾರತ ದೇಶದಾಗ ಅದದ್ರ ಗಾಳಿ ಸಿಗುತ್ತೆ ನಮ್ ಯಾದಗಿರಿ ಜಿಲ್ಲೆ
ಹಾ ಮತ್ಮ್ಮ ಸ್ವಚ್ಛ ಅದ ಆಬಟ್ಟೆ ಏನ್ ಮಾಡ್ತ
ಇಡೀ ದೇಶದ ಇಡೀ ದೇಶದಲ್ಲಿ ಸ್ವಚ್ಛ ಹೆಚ್ಚವಾದ ಗಳಿ ಸಿಗದ ಅಂತ ನಮ್ಮ ಯದಗರಿ ಡಿಸ್ಟ್ರಿಕ್ ಇದ್ದಾಗ ಅಷ್ಟೇ ಆದದೆ ಶುದ್ಧ ಹದಾಗ
ಹ್ಮ್ ಹ್ಮ್ ಪಾಡ ಮೊತ್ತ
ಶುದ್ಧ ಇಡೀ ಭಾರತ ದೇಶದ ಶುದ್ಧಗಳು ಸಿಗ ನ ಮ್ಗಿರಿಯಾಗ ಅಷ್ಟೇ
ಹಾ ಮಾಡದ್ನಿರೀ ಹಾಣ ಸೊಬಾ ಹಾ ಫನ್ ಮಾಡ ಮತ್ತಾಸ ಅಂದ
ಆಯ್ತು ಆ